ಹೌ.
ಹಲೋ ನಮಸ್ಕಾರ.
ನಮಸ್ಕಾರ ನಮಸ್ತೆ ಏನ್ ಮಾಡ್ತಿದ್ದೀರಾ ಟೀ ಆಯ್ತಾ.
ಹ. ನಂದು ಚಾ ಕುಡಿಯುದು ಆಯ್ತು ತಿಂಡಿನು ತಿಂದ ಆಯ್ತು ನಿಮ್ದೆಲ್ಲದು ಆಯ್ತಾ.
ಹಾ ಅದ. ನಮ್ದ ಆಯ್ತು ಸಂಜೆ ಹೊತ್ತಲ್ಲಿ ಚಾ ಕುಡಿಯುವುದು ತುಂಬಾ ಒಳ್ಳೆಯ ಅಭ್ಯಾಸ ಅಲ್ವಾ.
ಸಂಜೆ ಮತ್ತೆ ಬೆಳಿಗ್ಗೆ ಮುಂಚೆ ಚಾ ಇಲ್ಲ ಅಂದ್ರೆ ಆಗಲ್ಲ ನಂಗ್ ಅಂತು.
ಹೌದು ಬೆಳಗ್ಗದ ಕೆಲಒಬ್ಬರು ತುಂಬಾ ಅಭ್ಯಾಸ ಮಾಡ್ಕೊಂಡಿರ್ತಾರೆ.
ಮತ್ತೆ ಏನ್ ತಿಂಡಿಗೆ.
ನಾವು ನಮ್ಮಲ್ಲಿ ಅಲ್ಲು ಗಡ್ಡೆದು ಒಂದು. ಹೊಸ ಅದ ಏನೋ ಮಾಡಿದರು. ಅದನ ತಿಂದಿವಿ. ಹಾ ಹಾ ಚೆನ್ನಾಗಿತ್ತು.
ಅಷ್ಟೇ ನಾ.
ನೀವ್ ಏನ್ ತಿಂದಿರಿ.
ಹಾಕ ಅದ ಮಾಡಿದ್ರು.
ಹಾ ಹೌದು ಮತ್ತೆ ಎಲ್ಲಾದರೂ ನೀವು ಪ್ರವಾಸಕ್ಕ ಹೋಗಿದರಾ.
ಪ್ರವಾಸಕ್ಕೇ ಹಲೋ.
ಮುಂದಿದು ವಾಯ್ಸ್ ಬ್ರೇಕ್ ಆಗ್ತಿದೆ ಮಾತಾಡೋದು.
ಹಲೋ.
ಹಲೋ ಕೇಳಸ್ತಾ ಇದಿಯಾ. ಹಾ ಇವಾಗ ಕೇಳಸ್ ಹಾ ಹೇಳಿ ಮತ್ತೆ. ನಾವು ಮೈಸೂರಲ್ಲಿ ತುಂಬಾ ಮಾತಾಡ ಬಹೋದು ಅಲ್ವಾ ಲೈಕ್ ಹ್ಮ್ ಅಲ್ಲಿ ಇಗಲ್ಲೂ ರಾಜ ಎರಡ್ ಎರಡಲ್ಲಾ ಐದು ಈಗಲೂ ರಾಜರು ಎಲ್ಲಾ ಇದ್ದಾರೆ.
ಅಂದ್ರೆ. ನಾನು ರಾಜರಿನ್ ರಾಜದು ಕೇಳಿದೀನಿ ಅಂದ್ರೆ ಅವಾಗ ಅಂದ್ರೆ. ಮುಂಚೆ ಇದ್ದರು ಅಲ್ವಾ ಅವರ ಮಕ್ಕಳು ಮಕ್ಕಳೇ ಇರೋದ ಅಥವಾ ಬೇರೆಯವರು ಇದರಾ.
ಅವರು ಮಕ್ಕ ಅವರದ್ದು ಮಕ್ಕಳು ಮಕ್ಕಳನೇ ಇರ್ತಾರೆ ಅವರದ್ದು. ಇದು ಬೆಳಿಬೇಕ ಅಲ್ವಾ ಅದ. ಅಂತಾರ ಅಲ್ವಾ ಹಾ ಒಬ್ಬರುದು ವಂಶ ಬೆಳಿಬೇಕಲ್ವಾ.
ಹಾ ಹೌದು.
ಹಾಗಾಗಿ ಅವರು ಅವರು ಏನು ಇವಾಗ ಅದು ಕಂಬಳಿ ಆಡಸ ಬಾರ್ದು ಅಂತ ಹೇಳಬಿಟ್ಟು ಎಲ್ಲಾ ಹೇಳ್ತಿದಾರಂತೆ ಅದೆಲ್ಲಾ ಕಂಬ ಕಂಬಳಿ ಎಮ್ಮೆದು ಕಂಬಳಿ ಅಂತ ಒಂದು ಆಟ ಇರುತ್ತೆ ಅದು. ಕೆಸರಲ್ಲಿ ಉಡಗೋದು ಕೆಸರಲ್ಲಿ ಯಾವದು ಫಸ್ಟ್ ಬರುತ್ತೋ ಅದಕ್ಕೆ.
ಹಾ ಅಂದ್ರೆ ಆ ಗೊತ್ತು ಸ್ಪರ್ಧೆ ಮಾಡೋದು.
ಹಾ ಅದು ತುಂಬಾ ಹಿಂದೆ ಕಾಲದಿಂದ ಎಲ್ಲೋ ಮಾಡ್ಕೊಂಡ ಬಂದಿದ್ದಾರೆ ಅಂತೆ. ಇವರ ಏನೋ ಬೇಡ ಅಂತ ಹೇಳ್ತಿದಿದ್ದಾರೆ ಅಂತ
ಹಾ ಹೌದು ಹಿಂದಿನ ವರ್ಷ ಕೂಡ ಮಾಡಿದ್ದರು ಆದ್ರೆ ಈ ಸರ ಈ ಸರ ಮಾಡೋದು ಬೇಡ ಅಂತ ಹೇಳಿದ್ರಂತೆ ರಾಜರು
ಹಾ
ಅದಕ್ಕಾಗಿ ಎಲ್ಲರೂ ಅದರ ಬಗ್ಗೆ ಮಾತಾಡ್ತಿದ್ದಾರೆ ಅದರ ಬಗ್ಗೆ ವಿಚಾರ ತುಂಬ ನಡೆಸ್ತಿದ್ದಾರೆ
ಏನ್ ಏನ್ ಮಾಡ್ತಾರೋ
ಅಂಬಾರಿ ಹೌದು ಅದು
ಹ್ಮ್ ಹ್ಮ್ ಹ್ಮ್ ಹ್ಮ
ಹಾ ಏನ್ ಮಾಡ್ಕೊಂಡು ಅದೇ ಇವಾಗೆಲ್ಲ ಫುಲ್ ಅದ್ರ ಬಗ್ಗೆ
ಕೇಳಿಸ್ತಿಲ್ಲ ನಂಗೆ ಕೇಳಿಸ್ತಾ ಇಲ್ಲ ಕೇಳಿಸ್ತಾ ಇಲ್ಲ ಕೇಳಿಸ್ತಾ ಇಲ್ಲ ನೀವು ಕರೆಯನ್ನು ಇಡಕ್ಕೆ ಹೋಗ್ಬೇಡಿ ಮಾತಾಡಿ ಹಲೋ